ಹಾ ನೆಕ್ಸ್ಟ್ ವೀಕ್ ಫ್ರೀ ಇದಿಯ ನೀನು
ಹಾ ಫೀ ಇದ್ದೀನಿ ಏನಕ್ಕೆ
ಅದೇ ಇವಾಗ ರಜಾ ಇಲ್ಲಾ ಇದೆ ಅಲ್ವಾ ಏನು ಕೆಲ್ಸ ಇರ್ಲಿಲ್ಲ ಸುಮ್ ಸೊ ಏನಾದ್ರು ಹೊರ್ಗಡೆ ಆತರ ಹೋಗೋಣ ಅಂತ
ಓಕೆ ಪ್ಲಾನ್ ಮಾಡಿ ನಾನು ಅಲ್ಲಿ ಟೈಮ್ ಸೆಟ್ ಮಾಡ್ಕೊಂಡ್ ಬರ್ತೀನಿ
ಅಂದ್ರೆ ಪ್ಲಾನ್ ಅಂದ್ರೆ ನಾನು ನನ್ ಫ್ರೆಂಡ್ಸ್ ಎಲ್ರು ಹೋಗ್ತಿದೀವಿ ಅದು ಪ್ಲೇಸ್ ಅದೇ ಒಂದ್ಸಲ ಕೇಳಾಣ ನಿನ್ನು ಅಂತ
ಹೌದಾ... ಮ್ ಪ್ಲಾನ್ ಯಾವ್ ತರ ಅಂದ್ರೆ ಗೇಮ್ಸ್ ಆಡೋದ್ರ ಮೇಲೆ ಇತ್ತಾ ಅಥವಾ ಎಲ್ಲ ಟ್ರಿಪ್ ಮಾಡ್ಬೇಕು ಅಂತಿದೀರಾ ಹೆಂಗೆ ಏನು
ಅದೇ ಇವಾಗ ಫಸ್ಟು ಇದಕ್ ಹೋಗೋಣ ಅನ್ಕೊಂಡಿ ದೇವಸ್ಥಾನ ಅಲ್ಲೆಲ್ಲಾ ಹೋಗೋಣ ಅನ್ಕೊಂಡ್ವಿ
ಹಾ
ದೇವಸ್ಥಾನ ಹೋಗಕ ಇವಾಗ ಬಿಸಿಲು ಬೇರೆ ಅಲ್ವಾ
ಹಾ ನೀ ಬಿಸ್ಲೈತಿ ಇವಾಗೆಲ್ಲ
ಹ ಅದಿಕ್ಕೆ ಹೋಗಕ್ ಆಗಲ್ಲ ಸುಮ್ನೆ ಟ್ರಾವೆಲ್ ಮಾಡಿ ಸುಸ್ತಾಗುತ್ತೆ ಅಂತ ಅನ್ ಕೊಂಡವಿ
ಹಾ
ಆಮೇಲೆ ಎಲ್ಲಾದ್ರೂ ಪಾರ್ಕ್ ಹೋಗೋಣ ಅಂತಂದ್ರೆ ಅಲ್ಲೂ ಬಿಸ್ಲೆ ಇವಾಗ ಎಲ್ಲೂ ಒಂದ್ ಹತ್ರ ಕುೂತ್ಕೊಂಡ್ಿರಕ್ ಆಗಲ್ಲ ಅದಕ್ಕೆ ಗೇಮ್ಸ್ಡ ಹೋಗೋಣ ಅಂತ ಅನ್ಕೊಂಡವಿ
ಹ್ಮ್
ಓಖಲ್ಲ ನೀ ಗೇಮ್ಸ್ ಎಲ್ಲ
ಓಕೆ ಈಗ ಹಂಗಾದ್ರೆ ನೀವು ಮಾರ್ನಿಂಗಗೆ ಹೋಗೋದ ಬೆಸ್ಟ್ ಏನಕಂದ್ರೆ ಮಾರ್ನಿಂಗ್ ಒಂದ್ ಫೈವ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಹಂಗ ಇದ್ರೆ ಇಲ್ಲಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಬಿಟ್ಟು ಹೋದ್ರೆ ಚೆನ್ನಾಗಿರೋ ಪ್ಲೇಸ್ ಎಲ್ಲ ಇಐತ್ತ ಅಲ್ಲಿ ಅಲ್ಲಿ ಬೇಕ್ರ ಗೇಮ್ ಚಲಾ ಆಡ್ಕೊಂಡು ಅಂದ್ರೆ ಒಂದೇ ತರ ಗೇಮ್ಸ್ ಅಂತಲ್ಲ ಇತ್ಲ ಇಲ ಸ್ವಿಮ್ಮಿಂಗ್ು ಐತೆ ಆಮೇಲೆ ಅಹ ಸ್ಟೇಡಿಯಂ ತರಾನು ಐತೆ ಎಲ್ಲಾ ಆತಡ್ಕೊಂಡ್ ಬರ್ಬೋದು ನಿಕ್ಕೆ ಆಮೇಲೆ ಹೆಂಗ ಆಗುತ್ತೆ ಅಂದ್ರೆ ಒಂಥರ ಎಕ್ಸ್ಪೀರಿಯನ್ಸ್ ಯಾವತ್ತು ಒಂಥರ ನೀವು ಬೈಕ್ಗಳು ತಂಡು ಹೋದ್ರೆ ನಾವು ಬೈಕ್ ರೈಡಿಂಗ್ ಅಲ್ಲಿ ಹೋದಾಗ ಅದು ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬೈಕಲ್ ವಾಕು ಅದಕ್ಕೆ
ಅಂದ್ರೆ ಇವಾಗ ನೋಡ್ಬೇಕು ಇವಾಗ ಹೆಂಗೆ ಅನ್ಕೊಂಡಿದ್ದೀವಿ ಅಂತಾನೆ ಒಂಥರ ಅಹ ಇವಾಗ ರೆಸಾರ್ಟ ಅಲ್ಲಿ ಹೋದ್ರೆ ರೆಸಾರ್ಟ ಅಲ್ಲಿ ಗೇಮ್ಸ್ ಇರುತ್ತೆ ನೋಡು ಅವ್ರ್ದೇ ಅಂದ್ರೆ ಒಂದ್ ಪರ್ಸನ್ ಇಷ್ಟು ಅಂತ ಕೊಟ್ರೆ ಅದು ಫುಲ್ ಗೇಮ್ಸ್ ಇನ್ಡೋರ್ ಔಟ್ಡೋರ್ ಎಲ್ಲಾ ತರದ್ ಗೇಮ್ಸ್ ಇರುತ್ತೆ
ಹಾ
ಆತರ ಒಗಂಡ್ವಾ ಅಥವಾ ಒಡರ್ಲ್ಲಾ ಆತರ ಒಗಂಡ್ವಾ ಇಲ್ಲ ನಾವೇ ಸುಮ್ನೆ ಎಲ್ಲಾದ್ ಒಗಬಿಟ್ಟು ಗೇಮ್ಸ್ ಆತರ ಆಡದ ಅಂತ ನೋಡ್ತಿದೀವಿ
ಪ್ರಕಾರ ಎರಡ್ ದಿವಸ ಅಂತ ಹೇಳ್ತೀರ ಎರಡ್ ದಿವಸ ಅಂದ್ರೆ ಒಂದ್ಿವಸ ಒ್ರಲ್ಲ ಹಂಗ ಹೋದ್ರೆ ಇನ್ನೊಂದ್ ದ್ಸ ಈ ತಥ ರೆಸಾರ್ಟಿಗೆ ಹೋಗ್ ಬರ್ಬಹದು ರೆಸಾರ್ಟಿಗೆ ಹೋದ್ರೆ ಅಲ್ಲಿ ಅನ್ಲಿಮಿಟೆಡ್ ಫುಡ್ಸ್ ಎಲ್ಲ ಇರುತ್ತೆ
ಅದ ಜೊತೆಗೆ ನೆಕ್ಸ್ಟ್ ಪಾರ್ಟ್ ಏನಂದ್ರೆ ನಿಮಗ್ ಗೇಮ್ಸ್ ಎಲ್ಲ ಇರುತ್ತೆ ಅವ್ರ್ದೇ ಅಲ್ಲಿ ಗೇಮ್ ಚಲಾಡ್ಕೊಂಡ್ ಅವತ್ತ ಒಂದ ದಿವ್ ಫುಲ್ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು
ಹ್ಮ್ ಅಂದ್ರೆ ಅದೇ ರೆಸಾರ್ಟ್ ಅಲ್ಲಿ ಹೋದ್ರೆ ರೆಸಾರ್ಟ್ ಅಲ್ಲಿ ಸ್ಟೇ ಆಗ್ಬೋದು ನಾವು ಮುಂದಿನ
ಸ್ಟೇ ಆಗ್ಬಹುದು ಅದ್ರ ಜೊತೆ ಇನ್ನೊಂದು ಏನಂದ್ರೆ ಪ್ಲಸ್ ಪಾಯಿಂಟ್ ಈಗ ನಾವು ಫಸ್ಟ್ನವ್ಸ ಹೋಗ್ಬಿಟ್ಟು ಡೋಲ್ಲಿ ಸ್ವಿಮ್ಮಿಂಗ್ ವಾಟರ್ ಗೇಮ್ಸ್ ಎಲ್ಲಿ ಆಡ್ತೀವಿ ಅಂದ್ರೆ ವಾಟರ್ ಗೇಮ್ಸ್ ಆ ಆದ್ಮೇಲೆ ಅದು ಮಾರ್ನಿಂಗ್ ದಿವಸ ಮಾರ್ನಿಂಗ್ ಹೊತ್ತು ನಿಟ್ರೆಕ್ಕಿಂಗ್ ಹಂಗೆಲ್ಲ ಹೋಗ್ ಬಂದ್ಬಿಟ್ರು ಆ ಮೇಲೆ ಬೇಕಿ ರೆಸಲ್ಟ್ಸ್ ಗಳಿಗೆ ಹೋಗೋದಲ್ಲಾ ಟೂ ಡೇಸ್ಗೆ ಇಷ್ಟು ಕಂಪ್ಲೀಟ್ ಆಗುತ್ತಲ್ಲ ಚೆನ್ನಾಗಿ.
ಹ ಅಂದ್ರೆ ಇವಾಗ ಒಂಡೆ ಲಾಕ್ ಫುಲ್ ಒನ್ ಬೇಕು. ಸೊಪ ವಾಟರ್ ಗೇಮ್ಸ್ ಆಡಿ ಅಡ್ವೆಂಚರಸ್. ಗೇಮ್ ಗಳೆಲ್ಲಾ ಇದ್ದಾವೆ ಇವಾಗ ಹೊಸ್ದಲ್ ಏನೋ ಏನೋ ಇನ್ವೈಟ್ ಮಾಡಿದಾರಲ್ಲ.
ಹಾ ಎಲ್ಲಾ ಇ ಮಾಡಿದ್ದಾರೆ ಫುಲ್ಲ ಡೆವಲಪ್ ಮಾಡಿದ್ದಾರೆ ಇದೆಲ್ಲಾ ಹಾ.
ಆ ತರ ಎಲ್ಲಾ ನೋಡ್ಕೊಂಡ್ ಬರ್ಬೋದಲ್ಲ ಒಂದೇ ಸಲ ಆಡ್ಕೊಂಡು ಎಲ್ಲಾ ಎಂಜಾಯ್ ಮಾಡ್ಕೊಂಡು ಬಂದು ಇಲ್ ಸ್ಟೇ ಆಗಿ ಇಲ್ ಮಾರ್ನಿಂಗ್ ಎ ಎಲ್ಲ ಹಿಂಗ ಹೋದ್ರೆ ಅಲ್ಲಿ ಎಲ್ಲ ಏನೇನ್ ಗೇಮ್ಸ್ ಇದ್ದಾವೆ ನೋಡ್ಕೊಂಡು ಅಲ್ಲೂ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಆಟ ಆಡ್ಕೊಂಡು
ಹಾ
ಊಟ ಎಲ್ಲ ಕೊಡ್ತಾರ ಚೆನ್ನಾಗ್ ಊಟ ಮಾಡ್ಕೊಂಡು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ಬಿಟ್ಟು ಬರ್ಬೋದು ಅಂತ.
ಹಾ.
ಅಂದ್ರೆ ಕೇಳ್ಬೇಕು ಇವಾಗ ಎಲ್ಲಾರೂ ಹೋಗ್ತಿರ್ತಾರಲ್ವಾ ಖಾಲಿ ಇದೇನೋ ಇಲ್ವೋ ಅಂತ.
ಹಾ ಇಲ್ಲ ಈಗ ನಾನ. ಫ್ರೀ ಇದ್ದೆ ಅಂದ್ರೆ ಈಗ ನೀವ ಯಾವತ್ ತಗೋದ ಹೇಳಿ.
ನಾವ್ ಅದೇ ಈ ವೀಕ್ ಹೋಗೋಣ ಅಂತ ನೆಕ್ಸ್ಟ್ ವೀಕ್ ಅಥವಾ ಈ ವೀಕ್ ಹೆಂಗಾದ್ರು ಓ ಓಕೆ ಅಂತ.
ಓಕೆ ಪ್ಲಾನ್ ಮಾಡಿ ನಾನನ್ ಬರ್ತೀನಿ ಫ್ರೀ ಮಾಡ್ಕೊಂಡ್ ಬರ್ತೀನಿ ಆ ಟೈಮಿಗೆ.
ಹ್ಮ್ ಅಂದ್ರೆ ಇವಾಗ ರೆಸಾರಟ್ ಖಾಲಿ ಇರ್ತಾವ ಅಂದ್ರೆ ಎಲ್ಲರೂ ಹೋಗಿರ್ತಾರಲ್ವಾಗ ವಿ ವೀಕೆಂಡ್ಸ್ ಅಲ್ವಾ ಅದೊನ್ ಸ್ವಲ್ಪ ತಿಳ್ಕೋಬೇಕು.
ಇಲ್ಲ ಈಗ ವೀಕೆಂಡ್ಸ್ ಅಂದ್ರೆ ಆಲ್ಮೋಸ್ಟ್ ಈಗ ಏನು ಸೀಸನ್ಸ್ ಏನಿಲ್ಲ. ಹ ಈಗೇನ್ ಕಾಲಿನ ಇರುತ್ತಲ್ಲ ರೆಸಾರ್ಟಸ್ಗಳು. ನಾವು ಮೊನ್ನೆ ರೀಸೆಂಟ್ ಆಗ ಹೋಗಿದ್ವಿ ನವುನು ಫ್ರೆಂಡು ಅಷ್ಟೊಂದೇನ್ ರಷ್ ಷೇನ್ ಇರ್ಲಿಲ್ಲ ಅದು ಫ್ರೀಯಾಗಿೇ ಇತ್ತು ರೆಸಾರ್ಟ್ ಎಲ್ಲಾ.
ಹ್ಮ್.
ಹ್ಮ್.
ಅಂದ್ರೆ ಇವಾಗ. ಹ ಅವ್ರಿಗೆ ಕಾಲ್ ಮಾಡಿದ್ವಿ ಒಂದ್ಸಲ ನಾವು.
ಹಾ.
ಹ ಅಂದ್ರೆ ಅದು ಅ ಓಕೆ ಹಿಂಗೆ ಅವೈಲಬಲ್ ಇದೆ. ಬಟ್ ಅಂಡ್. ಅಂದ್ರೆ ಇಷ್ಟೇ ಜನಕ್ಕೆ ಜಾಸ್ತಿ ಜನಕ್ಕೆ ಇಲ್ಲ ಅಂತ ಅಂದ್ರು ಕಮ್ಮಿ ಮೆಂಬರ್ಸ್ ಒಂದು ಫೋರ್ ಟು ಫೈವ್ ಮೆಂಬರ್ಸ್. ಹ್ಮ ಬಟ್ ನಾವ್ ಜಾಸ್ತಿ ಇದ್ದೀವಲ್ಲ. ಒಂದು ಏಟ್ ಟೆನ್ ಮೆಂಬರ್ಸ್ ಇದಾರೆ.
ಹೌದಾ ಅಂದ್ರೆ ಏ ಟ ಮೆಂಬರ್ಸ್ ಇದ್ರೆ ಸ್ವಲ್ಪ ರಿಸ್ಕ್ ಆಗುತ್ತಲ್ಲ ಹೋಗಕ್ಕೆ ಎಲ್ಲ್ರರು.
ಹಾ ಅದಿಕ್ಕೆ ಅಂದ್ರೆ ಇವಾಗ. ನಾವು ಹೋದ್ರೆ ವಂಡರ್ಲೆ ಅಲ್ಲಿ ಏನೋ ಆಫರ್ಸ್ ನಡೀತಿದೆ ಅಲ್ಲಾ.
ಹಾ.
ಅಂದ್ರೆ ಇವಾಗ ಯ ಯಾರ್ದಾದ್ರು ಬರ್ಡೇ ಇದ್ರೆ ಬೈ ಒನ್ ಗೆಟ್ ಊಟ್ತರ ಎಲ್ಲಾ ನಡೀತಿದೆ.
ಹಾ.
ಅದಕ್ಕೆ ನಮ್ದು ಇಬ್ರದದು ಫ್ರೆಂಡ್ಸ್್ದು ಒಂದೇ ವೀಕಲ್ ಬರ್ಡೇ ಇದೆ. ಸೊ ಅಲ್ಲಿಗ್ ಎರಡು ಟಿಕೆಟ್ ತಂದ್ರೆ ನಾಲ್ಕ್ ಟಿಕೆಟ್ ತರಫ್ ಫ್ರೀಯಾಗಿ ಸಿಕ್ಬಿಡುತ್ತೆ.
ಹ ಅದೇ ನಾವೇ ಕೇಳ್ಬೇಕಷ್ಟೇ ಹಿಂಗಗೆ ಕಮ್ಮಿ ಮೆಂಬರ್ಸ್ ಹೋಗೋಣ ಅಂತ ಹೇಳಕ್ಕೂ ಆಗಲ್ಲ ಅಲ್ವಾ.
ಹೇಳೋಕ್ಕಲ್ಲ ಒ ಒಬ್ರಗ್ ಹೋಗಲ್ಲ ಅಂತ ಹೇಳ್ಬೇಕಾಗತ್ತಲ್ಲ.
ಹಾ. ಅದೇ ಅವ್ರನ್ನ ರಿಕ್ವೆಸ್ಟ್ ಮಾಡ್ಬೇಕು ಇಲ್ಲ ಸರಿ ಇಷ್ಟು ಮೆಂಬರ್ಸ್ ಬರ್ತಿದ್ದೀವಿ ನೋಡಿ ಅಡ್ಜಸ್ಟ್ ಮಾಡ್ಕೊೊಳ್ಳಿ ಅಂತ.
ಹ್ಮ್ ಅದು ಒಂದ್ ಕಡೆ ಕರೆಕ್ಟ್ ಇಲ್ಲಾಂದ್ರೆ ಅದ್ಬಿಟ್ಟ ಬೇರೆ ರೆಸಾರ್ಟ ನೋಡಿದ್ರ್ತ. ಬಿಡಿ ಅಷ್ಟೇ.
ಹಾ ಇನ್ನೊಂದೆರಡ್ ಕೇಳಿದ್ವಿ ಅಂದ್ರೆ ಅದು ತುಂಬಾ ಕಾಸ್ಟ್ಲಿ ಹೇಳದ್ರು.
ಏನ್ ಮಾಡಕ ಆಗಲ್ಲಾ ಕಾಸ್ಟ್ಲಿ ಇದ್ದೇ ಇರುತ್ತೆ ಅದಕ್ಕೆಲ್ಲ ಟೆನ್ಷನ್ ತಗಾರ್ದು ಹೋಗ ಬಂದ್ರಯಲ್ಲಿ.
ಹಾ.
ಹ್ಮ್ ನೀವ್ ಹೇಳಿ ಅವತ್ತಂದ್ ದಿವ್ಸ ಬರ್ತೀವಿ ನಾನ ಆಯ್ತು.
ಹ ಅಂತಂದ್ರೆ ಇವಾಗ ಇನ್ನೊಂದ ಏನ್ ಪ್ರಾಬ್ಲಮ್ ಆಗುತ್ತ ಅಂದ್ರೆ ನಮಗ್ ಚೆಕ್ಕಿನ್ ಚೆಕ್ಔಟ್ ಡೇಟ್ ಸ್ವಲ್ಪ ಬೇರೆ ಆಗ್ಬಿಡುತ್ತಲ್ವಾ ಅದನ್ನು ಸ್ವಲ್ಪ ಕೇಳ್ಕೋಬೇಕು.
ಈಗ ಚೆಕ್ ಇನ್ನು ಟೆನ್ ಓ ಕ್ಲಾಕ್ ಮೇಲೆ ಆಗದು. ಹಂಗಾಗಿ ನೀವು ಟೆನ್ ಓ ಕ್ಲಾಕ್ ಏನ್ ಮಾಡ್ಬೇಕಂದ್ರೆ ಮಾರ್ನಿಂಗ್ ಒತ್ತೊಂದು ೈವ್ ಓ ಕ್ಲಾಕ್ೇ ಹೋದ್ರ ಯಾವದಾರರು ಚೆನ್ನಾಗಿರೋ ನಿಯರ್ ಬೈ ಪ್ಲೇಸ್ ಬರಬಹುದು ಒಂದು ಟೂರ್ ಅಂದ್ರ ಎಕ್ಸಾಂಪಲ್ ಟೆಂಪಲ್ ಸಿಗ ಬರ್ಬಹುದು ಅಷ್ಟೇ ಟೆಂಪಲ್ಸ್ಗ ಬಂದ್ಬಿಟ ಮೇಲೆ ಹೋಗ್ಬಿಟ್ಟು ವಾಟರ್ ಗೇಮ್ಸ್ ಹಾಕೊಂಡ ಹೋಗರ್ಬೋುದು
ಹ ಆಡ್ಕೊ್ ಬರ್ಬೋದು ಅಂದ್ರೆ ಇವಾಗ ನಾನ್ ಹೇಳ್ತಿರೋದು ಹೆಂಗೆ ಅಂದ್ರೆ ಇವಾಗ ಫಸ್ಟು ಇಲ್ಲಿಂದ ಓದ್ ತಕ್ಷಣ ಇಲ್ಲಿ ಇವಾಗ ಬಿಟ್ಟ ತಕ್ಷಣ ಒಂಡಲ್ಾಗ ಹೋಗೋದು
ಹಾ
ಎಲ್ಲ ಆಟ ಆಡಿ ಎಲ್ಲಾ ಆದ್ಮೇಲೆ ಸಂಜೆ ಹಂ ಹೋಗ ಹೋಗೋಣ ರೆಸಾರ್ಟ್ಗೆ ಅಂತ
ಓಕೆ ಅದು ಅ್ಮೇಲೆ ರೆಸಲ್ಟ್ಗೆ ಹೋಗ್ತ ಅಂದ್ರೆ ನೈಟ್ ಹೊತ್ತಲ್ಲ ಫೈರ್ ಕೆಂಪ್ ಎಲ್ಲಾ ಇ ಇದುಡುಬತಚ
ಹಓ ಅಂದ್ರೆ ಸಂಜೆ ಎಲ್ಲಾ ಚೆಕ್ ಇನ್ ಆಗಕ್ ಬಿಡ್ತಾರ
ಹಾ ಬಿಡ್ತಾರೆ ಒಂದೊ್ ರೆಸರ್ಟ್ೆಲ್ಲ ಅಲೋ ಅಲ್ಲೋ ಐತೆ
ಸಂಜೆ ಹೋದ್ರೆ ಊಟ ಮಾಡ್ಕೊಂಡು ಫೈರ್ ಕ್ಯಾಂಪ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು
ಹ್ಮ್ ಚನ್ನ
ಹ ಆಮೇಲ್ ಮಾರ್ನಿಂಗ್ ಇದ್ರೆ ಅವರೇ ಟ್ರೆಕ್ಕಿಂಗ್ ಕರ್ಕೊಂಡ್ ಹೋಗ್ತಾರೆ ಅನ್ಸುತ್ತೆ
ಅವ್ಳಲ್ಲಾ ಬೇಡ ನಾವ್ ಹೋಗೋದೇ ಬಿಷ್ಟು
ಹಾ ಹೋಗ್ ಬಂದು ಟಿಫನ್ ಎಲ್ಲಾ ಮಾಡ್ಕೊಂಡು ಎಷ್ಟ್ ಗೇಮ್ಸ್ ಇ ಅದೆಲ್ಲಾ ಆಡೋದು
ಹಾ
ಆಡಿ ಮತ್ತೆ ಮಧ್ಯಾಹ್ನ ಊಟ ಮಾಡ್ಕೊಂಡ್ ಸ್ವಲ್ಪ ರೆಸ್ಟ್ ಮಾಡಿ ಸ್ವಿಮ್ಮಿಂಗ್ ಪೂಲ್ಲ್ಲೆಲ್ಲ ಆಟ ಆಡೋದು
ಹಾ ಅಷ್ಟರಿ
ಹ ಮತ್ತೆ ಆಮೇಲೆ ಇವಾಗ ಟೈಮ್ ಆಗುತ್ತೆ ಅನ್ನೋ ಟೈಮಲ್ಲಿ ಚೆಕ್
ಅಂದ್ರೆ ಈವ್ನಿಂಗ್ ಇಷ್ಟ್ ಟೈಮ್ ಅಂತ ಇರುತ್ತೆ ಅಷ್ಟ ಟೈಮ್ ಮೇಲೆ ಚಕೌಟಿ ಹೇಳ್ತಾರೆ ಇಲ್ಲಲ್ ಅದಕೆ ಮುಂಚೆ ಆದರು ಆದ್ರೂ ಆಗ್ಬೋದು ಇಲ್ಲಾಂದ್ರೆ ಇಲ್ಲಾ ಅಂದೆ
ಅಂದ್ರೆ ಲೆವೆನ್ ಅವರ್ಸ್ ಇಲ್ಲ ಟ್ವೆಲ್ವ್ ಅವರ್ಸ್ ತರ ಇರ್ತೈ ತಾನೆ
ಟಲ್ಲಸ್ಂದ
ಹ್ಮ್ ಆರಾಮಾಗ ಆಗುತ್ತೆ ನಾವ್ ಸಂಜೆ ಒಂದು ಹೋಗೋಷ್ಟೊತ್ತಿಗೆ ಒಂದ್ ಸಿಕ್ಸ್ ಆಗುತ್ತೆ ಅನ್ಸುತ್ತೆ
ಹ ಆೌದು ಆರಾಮ
ಯಾಕಂದ್ರೆ ಇವಾಗ ಉೊಂಡೆಲ್ಲ ರಷ್ಟ ಷ್ಟ ಇದ್ರೆ ಎಲ್ಲರಿಗೂ ಗೇಮ್ ಸಿಗ್ಬೇಕಲ್ವಾ ಎಲ್ಲರೂ ಆಡೋ ಅಷ್ಟ್ರಲ್ಲೇ ಅಷ್ಟೊತ್ ಆಗತ್ ಅನ್ಸೊಲ್ಪ
ಹಾ
ಇಲ್ಲ ಅಂದ್ರೆ ಸ್ಪ್ಲಿಟ್ ಮಾಡ್ಬೇಕು ಒಂದೊಂದ್ ಎರಡ್ ಗ್ರೂಪ್ ತರ ನೀವ್ ಅಲ್ಲಿೋಗ ಅಂದ್ರೆ ಇವಾಗ ಎಂಜಾಯ್ ಮಾಡಕ್ ಆಗಲ್ಲ ಒಬ್ಬೊಬ್ಬರು ಒಂದೊಂದ ಹತ್ರ ಕೋತ್ರ
ಇಲ್ಲ ಎಲ್ಲಾರು ಒಟ್ಟಿಗಿದ್ದೇನೆ ಬೆಸ್ಟ್ ಬಿಡಿ ಇಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ದರ ಅಂದ್ರೆ ಎಂಜಾಯ್ ಮಾಡಕಲ್ ಆಮೇಲೆ ಒಬ್ರಿಗೆ ಒಂದೊಂದ್ರ ಅನ್ಸುತ್ತೆ ಇವ್ ನೋಡಪ್ಪಾ ಹಿಂಗ ಮಾಡಿದ್ರು ಹಂಗ್ ಮಾಡಿದ್ರು ಇವ್ರು ನೋಡು ನಮ್ ಜೊತೆ ಸೀರಲ್ಲ ಹಿಂಗ ಅಂತ ಮನ್ಸ ತಗೋ ಬಂದ್ಬಿಡತ್ತ ಮೇಲೆ
ಹ್ಮ್ ಅದೇ ನಾವು ನಮ್ಮನ ಅಷ್ಟೇ ಇಲ್ಲಿ ಬಿಟ್ ಬಿಟ್ಟಿದ್ದಾರೆ ಇವರು ಅಷ್ಟೇ ಅಲ್ಲಿದ್ದಾರೆ
ಅದಕ್ಕೆ ಸುಮ್ನೆ ಹೆಂಗಂದ್ರೆ ಎಲ್ಲಾರೂ ಒಟ್ಟಿಗ ಇರ್ಬೇಕು ಎಲ್ಲೇ ಹೋಗಲಿ ಅಷ್ಟೇ
ಅಂದ್ರೆ ನೀ ಮಂಡೆಲ್ಾದದಲ್ಲಿ ಎಲ್ಲಾ ಗೇಮ್ಸು ಆಡ್ತೀಯಾ ಅಡ್ವೆಂಚರಸ್ು
ಹ ಎಲ್ಲಾ ಆಡಿನಳ ಮಷ್ಟ
ಹ್ಮ್ ಅಂದ್ರೆ ಆ ನಾನ್ ಆಡ್ತೀನಿ ನನ್ ನಂದ ಇದು ಫಸ್ಟ್ ಟೈಮ್ ಬಟ್ ನಾನು ಬೇರೆ ಕಡೆ ಜಾಯಿಂಟ್ ವಿಲೆಲ್ಲ ಆಡಿದ್ದೀನಿ ಬಟ್ ನನ್ ಫ್ರೆಂಡ್ ಒಬ್ಳಿಗೆ ಅ ಜಾಯಿಂಟ್ ವಲ್ ಅಂದ್ರೆ ಹೆವಿ ಭಯ ಚಿಕ್ಕ ಜಾಯಿಂಟ್ ವೀಲ್ ಕೂಡ ಇತ್ತಲ್ಲ ಅವಳು
ಊರ್ ಸೈಡಾಗೆಲ್ಲ ಏನು ಅಷ್ಟೊಂದು್ ಉಡ್ದಿರಲ್ಲಲ್ಲ ಸಂಧೆ ಇರುತ್ತಲ್ಲ
ಸಣ್ಣದಿರುತ್ತೆ ಇಲ್ಲ ನಮ್ಮ್ ಅಜ್ಜಿ ಊರ್ ಕಡೆ ಫುಲ್ ದೊಡ್ಡ್ದ ಹಾಕ್ತಾರೆ
ಹಾ ಆದ್ರೂ ಆಗ್ಲಿ ಇಲ್ಲಿಗಷ್ಟ್ ದೊಡ್ಡ್ದಿರಲ್ಲಲ್ಲ ಅಲ್ಲಿ
ಹ ಅದೇ ಇವ್ರಿಗೆ ಅದ್ದು ಹೇಳ್ದ ಇಲ್ಲಂಗ್ ಗೇ ಸುಮ್ನೆ ವೇಸ್ಟ್ ಆಗತ್ ನೋಡಿ ಅಂತ ಅಂದೆ ಇಲ್ಲ ಇಲ್ಲೆಲ್ಲ ಸೇಫ್ಟಿ ಇರುತ್ತಲ್ವಾ ಆಡ್ತೀನಿ ಅಂತಿದ್ದಾರೆ ಅವ್ರಗ್ ಸ್ವಲ್ಪ ಭಯ ಏನ್ ಮಾಡ್ಬೇಕೋ ಗೊ
ಏನಿಲ್ಲ ಬ್ಬ ಈ ಕರ್ಕೊಂಡ್ ಬಂದ್ ಆಡ್ಸಿ ಒಂದ್ಸತಿ ಗೊತ್ತಾಗುತ್ತೆ ಏನಿಲ್ಲ
ಹ್ಮ್ ಕೇಳ್ತೀನಿ ಒಂದ್ಸಲ ನೋಡು ಹಿಂಗೆ ಅಂತ
ಹ್ಮ್
ಆಡ್ತೀನಿ ಅಂತಂದ್ರೆ ಅ ಎಲ್ಲಾ ಗೇಮ್ಸ ಕವರ್ ಮಾಡ ಅಷ್ಟು ಹೋಗ್ಬೇಕು
ಹಾ ಆರಾಮಾಗ ಕವರ್ ಮಾಡ್ಬೋದು ಎಲ್ಲವು
ಹ್ಮ
ಹ್ಮ್ ಹಾ
ಫ್ರೀ ಇದ್ರೆ ನೋಡು ಆಯ್ತ
ಓಕೆ ಬರ್ತೀನ ತಾಳಿ ಕರೀರಿ ಅವಾಗ
ಫ್ರೀ ಇಲ್ಲಾ ಅಂದ್ರು ಅಟ್ಲೀಸ್ಟ್ ಫ್ರೀ ಮಾಡ್ಕೊಳಕ್ ಟ್ರೈ ಮಾಡು
ಹೂಂ ಸರಿ ಪಕ್ಕಾ ಬರ್ತೀನಿ ತಗಳೀ ಆಯ್ತ
ಹ್ಮ್ ಆರಾಮಾಗಿ ಹೋಗಿ ಎರಡ್ ದಿನ ಎಂಜಾಯ್ ಮಾಡ್ಕೊಂಡ್ ಆರಾಮಾಗಿ ಬುಟ್ಟು ಸ್ಟೇ ಮಾಡ್ಕೊಂಡ್ಬಿಟ್ಟು ಬರಣ ಅ
ಹಾ ಓಕೆ ತಗಳಿ ಬರೋಂತಳಿ ಈಗ ಸ್ವಲ್ಪ ಹೊರ್ಗಡೆ ಹೋಗ್ಬೇಕು ನಾನ್ ಮಾಡ್ತಿನ್ ತಗಳಿ ನಿಮಗೆೇಳ್ತೀನಿ ಓಕೆ ಸರಿ